ಹ
ಶ ಕತ ಹ
ಹಲೋ
ಹಲೋ
ಏನಿಲ್ಲ ಏನ್ಮಲ್ಲಿಕಾರ್ಜುನ
ಹಾ ಮಲ್ಲಿಕಾರ್ಜುನ್
ಹಾ ಹಾ
ಹ್ಮ್ ಎಲ್ಲಿದ್ದಿ
ಹೂ ಇಲ್ಲೇ ಹೊರಗಿದ್ದ?
ಹೂ ಯರಾಗ ಎದಕಹೊಂಟಿ ಯರಾಗ?
ಹಾರ ನಿಲ್ಲ ಇದು ಹ್ಮ ಮುಂಜ್ ಮುಂಜಾನೇ ವಾತಾವರಣ ಚಲೋ ಇರ್ತಲ್ಲ ನೋಡಕ್ ಹೊಂಟನಿ
ವಾತಾವರಣ ನೀವನು ವಾತಾವರಣ ನೋಡ್ಲಕ್ ಹೋ್ತಂದಂಗ ಆಯ್ತಪ್ಪ
ಹ್ಮ್
ಬಾರಿ ಪಾ ಅಂದ್ರ ವಾತಾವರಣ ನೋಡ್ಲಿಕ್ ಹತ ಅಂದ್ರ
ಮುಂದ ಮುಂಜಾನ ತಣ್ಣ ಗಾಳಿ ಗುಬ್ಬಿ ಶಬ್ದ ಗಿಡಗಳು ಹಳಗಾಡ್ತಿರ್ತಾವ
ಹ್ಮ್ ಏನ್ ಚೆಂತನ ಹಳೆ ಆಡ್ತಿರಲ್ಲ ನ್
ಇಲ್ಲ ಅವ ಚಂತಾನ ಅಳಗೆ ಆಡೋದು ಮುಂಜಾನೆ ಅಳಗೆ ಆಡೋದ ಬೇರೆ.
ಹ ನಿನಗ ಓಪ್ತದ ನೋಡ ಹಳ್ಳಿ ಮನುಷ್ಯ ಅಂದ್ರ.
ಹೂ ಮುಂಜಾಳೆ? ಈಗ ಮುಂಜಲೇ ಸೂರ್ಯನ ಕಿರಣಗಳು ತೋಗೋಬೇಕು ಅಂತಾರ?
ಹೂ ಯಾವ್ ವಿಟಾಮಿನ್ ಬರ್ತದ ಮುಂಜಾನೆ ಬಿಸಲ್ ತೊಗೊಂಡರ?
ಡಿ.
ಡಿ ಬರ್ತ್ ಏನ್?
ಹೂ ನೀ ಬೇಗಿನ್ಂತಗ ಕೂಡು ನಿಂಗ್ ಜಡ ಬರ್ತದ?
ಏ ಹೌದೂ ಶಾನೆ ಆಗಿದಿನೋಡ ಈಗೀಗ.
ಅವಕತ್ ನಿಮ್ಮ ಅಂತೂರ ಸಾವಾಸ ಕಟ್ಟಿವಿ ಮತ್ತ ಶಾಣಿ ಆಗಿಲ್ಲ ಅಂದ್ರ ಹೆಂಗ್?
ಹು ಹೌದಲ್ಲ? ಹೂ ಹೌದೌದು ಯಾರಿಗೆ ನಮ್ಮ ಮುಂದ ನೀವ್ ಮುಸ್ತರಾ ನಾವು ನಿಮಗ್ ಮುಸ್ತತವೆ.
ನೀವು ನಮ್ಮಗ ಮುಸ್ತರಿ.
ಹೂ ಹೌದ ಏನ್?
ಹೂ
ಹೂ ಮತ್ತೆ ಯಾವಾಗ ಹೋಗ್ಬೇಕು.
ನಾಳಿಗೆ?
ಹೂ ನಾಳಿಗೆ ಯಾರರ ಹೊಗತ್ತಿರಿ.
ಗೊತ್ತಿಲ್ಲಾ?
ಹೂ ಬಾಸ ಹಚ್ಚಿದಾ ಏನ್ ಪೋನ್?
ಹು ಹು ಅವ್ರ ನಿಮ್ಮ ತಂದೆಯವರಿಗೆ,
ಇಲ್ಲ ನಿಮ್ ಬಾಸ ಅಪ್ಪ?
ಅದೇ ನಿಮ್ ತಂದೆ?
ಕೇಳಿನಿ ಅವ್ರು ನಾಳೆಗ ಬರ್ತಾರಂತ ಮುಂಜಳೆ. ನಾವು ಮುಂಜಳೆ ಹೋದ್ರರ ಹೋಗ್ಬೇಕು ಇಲ್ಲಿಕ್ಕಂದ್ರೆ ಇವತ್ತ ನೈಟ್ ಹೋಗ್ಬೇಕು.
ಇವತ್ತಾ ನಿನ್ ರಾತ್ರಿ ನಮ್ ದೋಸ್ತ ಒಬ್ಬವ್ ಸತ್ತಾನ?
ಕೆರೆ ಸ್ಟೇಟಸ್ ಹಾಕಿರಲ್ಲ ಏನಾಗಿತ್ತ ಅವ್ನಿಗೆ?
ಆಕ್ಸಿಡೆಂಟ್ ಆಗಿತ್ತ ಅಂತ್,
ಎಲ್ಲಿ ಆಗಿತ್ತಂತ.
ಕೆಂಬವಿದಾಗ್?
ಕೆಂಬಯ್ದಾಗ ನಿಮ್ ದೋಸ್ತರ ಅದಾ
ಹೂ
ಬಾರಿಪ್ಪ ಅಂದ್ರ? ನಮ್ಮ ಕೆಂಬ ಹುಲಿ ಯಾವಗ ಹೋಗ್ಯದಂತ ರಾಜು ಗೂಡ
ಏನ್ ಗೊತ್ತಿಲ್ಲಪ್ಪಾ?
ಹೂ ಹಚ್ಚಿಲ ಏನು?
ಅವ ನಿಮ್ಮ ಅಣ್ಣ ಹಚ್ಚಿದ ಅವ ಹೋಗ ಅಲ್ಲೇ ಇದೀರಬೇಕ್ ಅವ
ಯಾಕ ಅಲ್ಲಿ ಯಾಕ ಇರ್ತಾನ ಅವ
ಎಂದರು ಮನೆಗ್ದಿರ್ಬೇಕು ಹಂದು
ಹ್ಮ್
ಹ್ಮ್
ಮತ್ತ? ಏನ್ ಮಾಡಿದಿ ನಿನ್ನೆ ಹೊಲಾದಾಗ ಕಾರ ಹುಣಿವಿ ಹೆಂಗ್ ಅಯ್ತ ಓ
ಕಾರುಣ್ಣಿಮೆ ಬಾರಿಪ್ಪಾ?
ಹೂ ಏನ್ ಮಾಡಿರ್ಪಾ?
ಅಎತ್ತುಗೂಳಿಗ ಬಣ್ಣ ಹಚ್ಚಿ ಅವಕ ಅವ ಏನೇನ್ ಹಾಕ್ತಾರ ಹಾಕಿ ಗೆಜ್ಜೆ ಸರಾ ಹಾಕಿ.
ಹೂ
ಪುಲ್ ಡಿ ಜಿ ಹಚ್ಚಿದರ ನಮ್ಮ ಊರಾಗ್ ಮೆರವಣಿಗೆಗ
ಅವು ಮೆರವಣಿಗೆ ಡಿಜೆ ಇರ್ತದ ನಮಲ್ಲಿ,
ಹ್ಮ
ಬಾರಪ ಅಂದ್ರ ನಿಂಬಲ್ಲಿ
ಅದು ವಿಡಿಯೋ ಹಾಕಿದ್ದ ನೋಡಿದ್ ಇಲ್ಲಿ ಸ್ನ್ಯಪ್ ಸ್ನ್ಯಾಪ್ದಾಗೆ
ನೋಡಿಲ್ಲ ನೋಡಿಲ್ಲ
ಹ್ಮ
ಭಾರತ್ ನೋಡಿದ್ದಿಲ್ಲಾ ಹೆಂಗ ಮಾಡ್ತಾನ
ಹ್ಮ್ ಭಾರತಂದುು ನಂಬಲ್ವಿ ವರ್ತ ಸ್ಟೇಟ್ಸ
ಹ್ಮ್ ಅದು ನಾನು ಮಾಡ್ತಿದ್ದಿಲ್ಲ ಒಂದು ಅದು ಇಮೋಜ್ ಮಾಡ್ಬೇಕಂತ ಮಾಡ್ದ ಅದು ಇಮೋಜ್ ಬರ್ಲೇ ಇಲ್ಲ ಅದ್ರ ಸಮಬಂ ಸುಮಟ್ಟೆ ಹಾಕ್ದೆವ ನಾ
ಹ್ಮ್ ಹ್ಮ್
ಮಜ್ ಮಾಡಿ ಹಾಕ್ಬೇಕಕ್ಂತ ಮಾಡಿದ್ದೆ ಅದು
ಹ್ಮ
ಹ್ಮ್ ಹೇ ಕಂಡಪಟ್ಟಿ ಕಾಂಡಪಟ್ಟಿ ಹೋಗಿಲ್ಲ ಹುಡುಗರು
ಊರ ಎಲ್ಲ
ಹ್ಮ್ ಕಾರುನಿ ಸಂಬಧ ನಿಂತ ಎಲ್ಲ ಸು
ಇನ ಕಂಡ್ಯಾರ ಊರಾಗ ಕಂಡ್ಯಾರ ಊರಾಗ ಗುರುವಾರ ಮಾರ್ತಾರಂತೆ ಏನಕ ಕಾರುಣಿ ಗುರ ಎಲ್ಲ ಇವತ್ ಇವತ್ ಮಾಡ್ತಾರಂತ
ಹ್ಮ್
ನಾಳೆಗ್ ಬರ್ತಾನಂತ
ನೆ ಮುಂಜಾನ ಬರ್ತಾರ ಅವರು
ಹ್ಮ ಏನು ಇವತ್ತು ಯಾವಾರ
ಇವತ್ತಾ ಸೋಮವಾರ ಆದ್ಮೇಲೆ ಮಂಗಳವಾರ
ಮಂಗಳವಾರ ಏನ್ ನಾಳಿಗ್ ಬಿಟ್ಟು ನಾಳದ್ ಬರ್ತನಂತು
ಹ್ಮ್ ಹ್ಮ್
ಹ್ಮ್
ಜೋರ್ಗಪ್ಪಾ ನಿಮ್ದೇ ನಿಮ್ಗೂ ಖಂಡೇಶ ಅೇ
ಅವ್ರ ಊರಾಗೇಏನೋ ಗೌಡ್ರು ಹ ಗೌಡರು ಮನೆಗೆ ಏನ ಇದು ಬಿದ್ದದಂತ ಅದ್ರ ಸಂಬಂಂದ ಗು ಬುಧವಾರ ದಿವಸ ಮಾಡ್ತಾರಂತ ಅವ್ರು
ಏನ್ ವಿದತ್ತ ಗೌಡ್ರಮ್ ನೀವು
ಏನ ವಾರ ಆಗೆ ಬದು
ಹೆಂಗಂದ್ರೆ ಹಿಂಗ್ ದರಿದ್ರ ಆ್ಯದ ಅಂತ ಒಂದ್ ದಿವಸಾ
ಹ್ಮ್ ಹ್ಮ್ ವಾರ
ವಾರ
ಹ್ಮ್
ಅದರ ಸಂಬಂಧ ಬುಧವಾರ ಆ ಗುರುವಾರ ಬರ್ತ
ಗೌಡ್ರ ಮನಿ ಸಂಬಂಧ ರೂರ ಹಬ್ಬ
ಹ್ಮ್ ಹಾಗಂಗೇರ್ತ
ಗೌಡ್ರಂತ ಅಂತ
ಹ್ಮ್
ಗತ್ತು ಇಡೀ ದೇಶಕ್ಕೆ ಗೊತ್ತು
ಹ್ಮ್ ಈ ಸದಾ ಹೆಂಗಂದ್ರ ಗೌಡ್ರದೇ ಪಫಸ್ಟ್ ಊರಾಗ ಅಗಿಶಾಗ ಆಯಸತದು ಗೌಡ್ರಿ ಆಯಿಸಸ್ತಾರ ಮೊದ ಹೆತ್ಗಳು
ಹ್ಮ್ ಏನಿದ್ರಬಿ ಗೌಡರದ ಊದ್ದ ಅಲ್ಲಿ.
ಹ್ಮ್ ಗೌಡ್ರು ಇರ್ಲಿಕ್ಕಂದ್ರೆ ಯಾರು ಆಯಸ್ತಾರ್. ಹ್ಮ್
ಗೌಡೂರ್ ಸತ್ತರಂದರ ಹೆಂಗ್ ಮಾಡೋದು.
ಗೌಡ್ರ ಯಾಕ್ ಸಾಯ್ತಾರೋ.
ಸತ್ ಸತ್ತರ ಅಂದ್ರ ಸಾಯಲ್ ಏನ್ ಗೌಡೂರ್ ವಟ್ಟ.
ಹಿನಾ ಪೀಳಿಗೆ ಬರ್ತದಲ್ಲೋ ಅವ್ರ ಯಾಕ್ ಸೈತಾರಾ.
ಗೌಡ್ರ ಮನಿಗೆ ಉರಿ ಹಚ್ಚ ಹಾಕ್ದೂರ್ ಅಂದ್ರ ಹೆಂಗಾ.
ಅಂದ್ರ ಅದ ಏನೋ ಮುಂದ್ ನೋಡ್ಕೊ ನೋಡ್ಕೋಬೇ ದೈವ ನೋಡ್ಕೊಪ್ಪ ದೈವ ನೋಡ್ಕೊಪ್ಪ.
ಯಾ ದೈವಾ.
ಅದು ಹೆಣ್ಣ ದೈವಾ ನಿಮ್ ಊರಾಂದು.
ಎ ಯಪ್ಪಾ
ಉಜ್ಜ ಅಂಜಿಕ ಬರಲ್ಲ ಅವ್ರ ಮನಿ ಕಡೆಗ್ ಹೋದಾಗ ಆಕಡಿ.
ಇಲ್ಲಪ್ಪ ಹಂಗೆನ್
ಹ್ಮ್ ಮತ್ತ ಏನಾಯ್ತು ಹೋಗ್ಯದಾ ಪೂರಾ.
ಕತ್ತಿ ನ ನಾ ಅದ್ರ ಬಗ್ಗೆ ಆದ್ರ ಅವ ಆ ದೇವ್ವಿಗ್ ನೋಡೀನ್ ಹಿಡ್ ಹಕೊಂಡಿ ಒಟ್ಟು ಹಿಂಗ್ ದೆವ್ವಿನ್ ಪಿಕ್ಚರ್ ಹತ್ಲತವ ಆ ನಮನಿ
ಹ್ಮ್ ಅಟ್ ಇಂಟ್ರೆಸ್ಟ್ ಕೊಟ್ಟ ಕೇಳಿದ್ ನೀ ಪೂರಾ.
ಈಗ ಅವ್ರ ಬಾಜುಕ ನಿಂತ ಕೇಳವನ ಇಂತ ಫುಲ್ ಕ್ಯೂರಿಯಾಸಿಟಿ ನಮಗ.
ಕ್ಯೂರಸಿಟಿ ಹೌದೌದ. ಏನನು ಯಾರಿಗೇನ ಹೊಡ್ಲಕ್ಕತ್ರು ಯಾರಿಗೇನ ಅಂತ ಮಾಡುದುವ ಅಂದ್ರ ಬಾಳ ಕ್ಯೂರಸಿಟಿಪ್ಪ.
ಹ್ಮ್ ಹ್ಮ್ ಮುಂದ ನಿಂದ್ರವರ್ ನಾವ್ ಮತ್ತ್.
ಹ್ಮ್ ಅವತ್ರಾಗ ನೀ ಉಡಾಳ್ ಕಂಡಪಟ್ಟಿ. ಆ ದೇವ್ರೇ ನೀನಗ್ ಬಂದಿರ್ತದ ಅವತ್ತ.
ಹಓ ನಿನ್ನ್ ನೀನ್ ನಿನ್ನ ನನ್ನ ನಂದೇನ ಟಾಕಿ ಡಿಲಾ ಆಗ್ಯಾವ್.
ಗಾಡಿ ಮ್ಯಾಗ ಇದ್ದ ಗಾಡಿ ಗಾಡಿ ನಡ್ಸಾಗೆ ಲೈಟ್ ಹಾಕಿನ್ ನೋಡು.
ಹ್ಮ್
ಗಾಡಿ ನಡ್ಸ ಲೇಟ್ ಹಾಕಿನಿ ಬಿದ್ದಿಲ್ಲ ಅದು ಲೈಟ್.
ಹ್ಮ್
ಅದ ಹಂಗೆ ಹೋಗಿನಿ ಗಾಡಿ ರೋಡಿಗೆ ಅಂದ್ರ ಅಲ್ಲೇ ಹೊಲ್ದಾಗೆ ಹಚ್ಚಿನಿ.
ಹ್ಮ್
ಇಲ್ ಬಂದರಿ ಅಂದ್ರ ಇ ಬಂದರಿ ತೆಳಗೆ ಶೆಡ್ ಅದ ಶೆಡ್ನಗ ಅಣಕರಿ ಮಕ್ಕಳ ಊರಿಗೂ ಕಟ್ಟೀವಿ
ಹ್ಮ್
ಅದ್ ನಮ್ ನಾಯಿಗೆ ಊಟ ಹಾಕ್ಲಿಕ್ ಹೋಗದ ಊಟ ಹಾಕಿ ಅವ ಜರ ನ ಹೋದ ಹಾಕಿ ನೀರ್ಗಿರ್ ಕುಡ್ಸಿ
ಹ್ಮ್ ಹ್ಮ್
ಗಾಡಿಗ ನನಗ್ ಒಂದ್ ಹತ್ತ ಫೀಟ್ಗ
ಹ್ಮ್
ಗಾಡಿ ಚಾಲೂ ಇಲ್ಲಾ ಏನಿಲ್ಲ ಸಟ್ಟ ಅಂತ್ ಲೈಟ್ ಬಿತ್ತ ಅಲಾ
ಹಾ
ಪುರಾ ಡೀಲಾ ನನ್ನುವ್ ಒಂದೇ ಸರಿಗೆ ನಂಗ ಜಾಕ ಆಯ್ತಪ್ಪ
ಹಾ
ಅಷ್ಟ ಮತ್ ನಿನ್ನ ಮೊನ್ನ ಏನ್ ನೀ ಕಾಂಚನತ್ರಿ ಪಿಕ್ಚರ್ ಹತ್ತಿತ್ತಪ್ಪ ಅದು ಒಂದು ಅದ್ರಗು ಮಕ್ಕೊಂಡಲಿ ಎದ್ರಳಿ ಆಡ್ತಾವ ಮಂಚ ಬಿಡ
ಹ್ಮ
ಟಾಕೆ ಡೆಲಾ ಆಗ್ಯವ್ ಅಂದ್ ಐತ್ ನಿಂದನು
ರಡಿಲ್ಲ ಹ
ಕೊರಿ ಅಂತ ಏನನ ಮೂವಿ ಗಿವಿ ನೋಡ್ದಾಗ ಏನ ಸಪ್ಪ ಆಯ್ತು ಗಿಪ್ ಆಯ್ತ ಅಂದ್ರೆ ಬಾ ಟಾಕಿಡಿಲ್ಲತವ್ ಎದ್ರ ನೋಡಿ ಕಾಂಚನ
ಈಗ ಹತಿತ್ತು
ತಿವಾಗ
ಬಂದ ಪಿಕ್ಚರ್ ಕಿಕ್ಚರ್ ನೋಡಲ್ತಮ್ಮ
ಹ್ಮ್
ಹ ಓನ್ಲಿ ಟಿವಿ ಹ್ದು ಅಟ್ಟ ನ
ಹ ನೀನು ಕಂಡ ಬಿಟ್ ನೋಡ್ತಪ್ಪು ಮೂವಿ ಅಂದ್ರ
ಟ್ಟ್ಟ್ಟಿ ಬರೀ ಟಿವ ಯಾವತ್ತತ್ತು ಅ
ಹ್ಮ್ ಒಟ್ಟ ನಾವ್ ನೋಡ ಯಾವ್ ಮೂವಿ
ಹ ನಾ ಇದೇ ನೋಡ್ಬೇಕು ಅದೇ ನೋಡ್ಬೇಕು ಅಂತಿಲ್ಲ
ಹ್ಮ್
ಬಟ್ಟೆ ಯಾವ್ದರು ಹತ್ತದಲ್ಲ ಸಾಕಟ್ಟೆ
ಹ್ಮ್
ಹ್ಮ್ ಒಟ್ ಹತ್ತಿದ್ ನೋಡಬೆಕ್ ನಾವು ಹೆಚ್ಚಿಗೆ ಇದು ಮಾಡಂಗಿಲ್ಲ ನಮ್ಗೆ ಇದೆ ಪದೆಗ
ಎತ್ತಾವ್ ನೀಮು
ಹ್ಮ್ ಎತಾನ
ಎಸವಾ
ಎಡುು
ಎಡು ಬಾರಿಪ ಅಂದರು ಯಡ ಅಂದ್ರು
ಮಾರನು
ಹ್ಮ್ ನಮ್ಮ ಆರು
ನೀ ಬಡ್ಗಪಾಯನಾ
ಹ್ಮ್
ಹ್ಮ
ಮತ್ತಿಗೆ ಒಂದು ಕಾವು ಕುಂಟು ಬಿದ ಸ್ವಲ್ಪ ಕಾಲು ಬನೆ ಆಗ್ಯಾದ
ಇದನ್ನ ಜೀಟ್ ಪಟ್ಟೆ ಸಿಗತ ಬ್ಯಾಂಡ್ದೆ
ಯಾವುದೋ ಒಂದ್ ವಾರ ಇಲ್ಲ ನಾವ್ ಬಂದಿವವ್ಸ್ ಆಗ್ಯ ಅದು ಬಂದಂದ ಸೂಟ ಖಾಲಿ ಉಊರಲ್ಗ್ಯ ಬಧನ್ಸುಟ ಕಾಲೇ ಉರಲಿ
ಅಡ್ ಶನಿ ಇದ್ದನಿ ಟ್ಟ ಚ ಚಾಡಿ ಆ ಸಾಪ ನೀ ಹಾಕ ಹೋದ ಮೇಲೆ ಮಾಡಿ ಹತರ ಆ ಹಮಲ್ ಮ
ಹ್ಮ್ ಹೌದೌದು ಅದ ಏನ ಸೌಂಡತ್ ತೆಗಿ ಅದ
ಯಾರ
ಎಲ್ಲಿದ್ದಿ ಸರಿ ಕಟ್ ಮಾಡ್ತನಿ ನೀರು
ಹ್ಮ್